ಹಲೋ ಮೇಡಮ್ ಹೇಳಿ ಹೇಳಿ ಮೇಡಮ್ ಆಯ್ತಾ ಮೇಡಮ್ ಊಟ
ಹ್ಮ್ ಹ್ಮ್ ನಮ್ದಾಯಯ್ತಾ ನಿಮ್ದ ಆಯ್ತಾ
ನಂದು ಆಯ್ತು ಮೇಡಮ್ ಊಟ
ಹ್ಮ್ ಏನ್ ಮಾಡಟ್ದೀರಾ
ನಾವು ಸುಮ್ಮ್ನೆ ಹೆಿಂಗೆ ವಾಕ್ ಮಾಡ್ತಾ ಇದತೀವಿ ಊಟ ಆಯ್ತಲ್ಲಾ ಅಂತಾನಲ್ಲಿ ಏನ್ ಮಾಡಿದ್ರಿ ಅಡಗೆ
ನಡಗೆ ಹಾಳ್ ಕುಡಿದ್ವಿ ಮೇಡಮ್ ನೀವೇನ್ ಮಾಡದ್ರಿ
ನಾವ ರೊಟ್ಟಿ ರಾಗಿ ರೊಟ್ಟಿ ರಾಗಿ ಅಕ್ಕಿ ಗೋಧಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲಾ ಮಿಕ್ಸ್ ಮಾಡಿ ಸಾಂಬಾರು ನಿಟ್ಟ ಸ ಅಂಬರ ಒಳ ನಮರ್ ಮನಿಕ
ಹ್ಮ್
ಹ್ಮ
ರೈಸ್ ತಿನ್ನೋಾನಲ್ಲ ಜಾಸ್ತಿ ನೀವು
ನನ್ನ ಸವಾಸಬೇಕಂದ್ರೆ ಬ್ಯಾಡ್ದೇ ಬೇಡ ಅನ್ಸುತ್ತೆ ನಮ್ಗ ಅನ್ನ ತಿನ್ಬೇಕು ಅಂದ್ರೆ ರುಚಿ ರುಚಿಯಾಗಿ ಇಡ್ಗಿ ರೈಸು ಪಲಾವು್ ಫ್ರೈಡ್ ರೈಸು ಈ ತರ ಏನಾದ್ರರು ವೆಜ್ ಬಿರಿಯಾನಿ ಈ ತರದ ಇದ್ರೆ ತಿನ್ನೋದಕ್ಕೆ ಇಷ್ಟ ಪಡ್ತೀವಿ ನಾಾಯನ್ಕಾಯ ಚಿತ್ರಾನ್ನ ಅನ್ನತ್ರರ ಅಂದ್ರೆ ಅನ್ನ ಸಾಂಬಾರ್ಿಗೆ ಅನ್ನ ಸಾಂಬಾರಿಗೆ ಎಂತ ಅಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿ ಬಿಸಿ ಟೊಮೊಟೋ ರಸನ್ಗೆ ಅನ್ನ ಇಷ್ಟ ಪಡ್ತೀವಿ ಅದಕ್ಕೆ ಏನಾದದ ನಿ
ಹ ಹದೇ ಜಾಸ್ತಿ ರೈಸ್ತನ್ಿ ಬಿಡಿ ಅಂದ್ರಲ್ಲಾ ಪೆಂಡೊಬ್ರು ಹೇಳಿದ್ರು ಅದಕ್ಕೆ ಒಂದ್ ಸ್ವಲ್ಪ ಚಪಾತಿ ಇವತ್ ರೊಟ್ಟಿ ತಿಿಂದ್ವಿ ಮದೆ
ಏನಿಲ್ಲ ಅನ್ನ ತಿನ್ನು ಇ ಅಂದ್ರೆ ಹಾ ಅನ್ನ ತಿಿನ ಆಗಿ ಕಡಿ ಇತ್ತು ಅಂದ್ರೆ ಹ್ಮ್
ಅದ ಜೊತೆ ಹೆಸಕೌ ಪಲ್ಯ
ಹ್ಮ್
ಇನ್ನೊಂದು ಯಾವ್ದೋ ಇದಿಷ್ಟ್ದ ಬರುತ್ತಲ್ಲ ತೊಂಡೆಕಾಯಿ ಪಲ್ಯ
ಹ್ಮ
ತೊಂಡೆಕಾಯಿ ಪಲ್ಯ ಚಟ್ನಿ ಪುಡಿ ಮೊಸರು ಉಪ್ಪು ಉಪ್ಪಿನಕಾಯ ಹ್ಮ್ ಅಂದ್ರೆ ಲಾಸ್ ಒಂಚೂರು ಕೊಟ್ಟಿದ್ರರಲ್ಲ
ಎಲ್ಲ ನೀವ ಹಂಗೆ ತೂಖ ಕಡಿಮೆ ಮಾಡ್ಬೇಕು ಅಂತ ಅಂದ್ರೆ ಮಧ್ಯಾ ಅಂದತ್ತು ಅನ್ನದ್ ಐಟಮ್ ತಿನ್ಕೊಬೇಕು ಏನಾದ್ರೂ ಸಾಲೆ ಹಾಕಿರೋ ಅನ್ನಾನು ಎಣ್ಣೆ ಐತ ಆ ಬ ಇಲ್ಲ ಮೊಸರನ್ನಮ್ಮ ತರ್ದ ಯಾವಾಗ ಏನೇ ತಿಂದ್ರು ನೀವು ಬಾಡಿದು ವೇಟ್ ಕಮ್ಮಿ ಮಾಡ್ಬೇಕಂದ್ರೆ ರಾತ್ರಿ ಹೊದಲ್ಲಿ ಲೈಟ್ ಫುಡ್ ಅಲ್ಲಿೇ ಆ ಏನು ತಿಂಡಿ ತರ ಉಪ್ಪಿಟ್ಟು ಅವಲಕ್ಕಿ ಚಪಾತಿ ರೊಟ್ಟಿ ಇಲ್ಲ ಬರೇ ಮುದ್ದೆ ಈತರ್ಬಾನ ರೂಢಿ ಮ ಹಾಕೊ್ಂಬಿಟ್ರೆ ನೈಟ್ ಹೊ ಗೊತ್ತಾಗ್ಲಿ ದೋಸೆ ಅಂದ್ರೆ ಎಲ್ಲಂದ್ರೆ ಯಾವುದೇ ತರ ಅಡ್ಗೆ ಎಣ್ಣ ನೀರ್ ಬಳಸ್ಕೊ ಬ ಅಡುಗೆ ಎಣ್ಣೆ ಬದಲಾಗಿತ್ತು ಪ ನ ಅಂದ್ರೆ ಬೆಸ್ು ಹಂತಾ ಹವಾ ಒಂದು ಹಾ ಮೂರು ತಿಂಗಂಗಳು ನೈಟ್ ಹೊತ್ತು ಈ ತರ ಬರೇ ಚಪಾತಿ ರಟ್ಟ ರೊಟ್ಟಿ ಬರಿ ಇಂತ ತಿನ್ ನೋಡಿ ಏನ್ಿಲ್ಲ ಬಾಡಿ ಒಳಗೆ ಆಟೋಮೆಟಿ ಹಗಾಗಿ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತಾ ಇದ್ರೆ ವೇಟ್ ಲಾಸ್ ಆಗ್ತಾ ಬರುತ್ತೆ ತು
ವೇ್ಟಟ್ ಲಾಸ್ ಆಗಿದ್ದೀನಿ ಮೇಡಮ್ ಎಪ್ಪತ್ತೈದ ಇದ್ದೆ ಇಪ್ಪತ್ತೈದು ಎಪ್ಪತ್ನಾಾಲ್ಕು ಇಷ್ಟಲ್ಲೇ ಓಡಾಡ್ತ ತ್ದೆ ಈಏ ಮೊನ್ನೆ ಹಾಕಿದ್ದೆ ಎಪ್ಪತ್ತು ಐನೂರು ಇದ್ದೀನಿ
ಹ್ಮ್ ಅಂದೆ ಇನ್ನು ಸ್ವಲ್ಪ ನೀವು ಏನು ಈಗ ಕೆಲವರಿಗೆ ಹೊಟ್ಟೆ ಬಂದಿರುತ್ತೆ ಇಲ್ಲ ೊಡೆ ಜಾಸ್ತಿ ತೊಡೆ ಭಾಗದಲ್ಲಿ ಜಾಸ್ತಿ ಇರುತ್ತೆ ಈ ಈ ತರ ಇರುತ್ತೆ ಅಂತಂದನಾಗ ಏನ್ ಮಾಡ್ಬ ಕ ಸ್ವಲ್ಪ ಎಕ್ಸಸೈಜ ಹೋಗ್ಬೇಕು ವ್ಯಾಯಾಮ ಯೋೋಗಾ
ಅಯ್ಯೋ ತುಂಬಾ ನಡೀತಾ ಇದ್ದೆ ಮುಂದೆ ಹ ಈ ನಡೀತಾ ಇಲ್ಲ ಸ್ವಲ್ಪ ಒಂದ ಮೂರ್ ನಾಲ್ಕ್ು ತಿಂಗಳಿಂದ ಯಾವ್ದೋ ಒಂದು್ ಡ್ರೆಸ್ ಇಂದ ಜಾಸ್ೆ ತಲ್ಲ ಕೆಡಿಸಕೊಂತಾ ಇಲ್ಲ ತಿಂಡಿ ಕಡೆ ಗಮನ ಕೊಡ್ತಾ ಇಲ್ಲ ಇಂದ್ಮೇಲೆ ಈಗ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಕೊಂಡು ಬೆಳಿಗ್ಗೆ ವೇಗ ಎದ್ದು ಹ
ಆ ಭಾಗದಲ್ಲಿ ಇರೋದಕ್ಕೆ ಈಗ ನಾವು ಟ್ಟೆ ಕರಸ್ಬೇಕುಂದ್ರೆ ಹೊಟ್ಟೆ ಕರ ಅಂತಾನೆ ಸ್ವಲ್ಪ ಯೋಗ ವ್ಯಾಯಾಮ ಈತರ್ಧನ್ನ ಮಾಡ್ತಾ ಬಂದ್ರೆ ಕಮ್ಮಿ ಆಗುತ್ತೆ ಈ ಏನು ಕೊಲೆಸ್ಟ್ರಾಲ್ ನಮ್ಗೆ ಬೇಡ್ದಿದ್ದ ಕೊಬ್ಬಿನಂಷ ಸೇರ್ಕೊಂಡಿದೆ ಅಂದ್ರೆ ಜಾಸ್ತಿ ಹಸಿ ತರಕಾರಿ ಅದಕ್ಕೆ ಅದಕ್ಕಸೀತರ ತಕಾರಿ ಅಂದ್ರೆ ಸೌತೆಕಾಯಿ ನೀರಿನಂಶ ಇರುವಂತ ಸೌತೆಕಾಯಿ ಕ್ಯಾರೆಟು ಆಮೇಲೆ ಆಹ ಹ್ಮ ಈರುಳ್ಳಿ ಈರುಳ್ಳಿ ತಿನ್ನದ್ರಿಂದ ವೇಜನ್ ಬೆನಿಫಿಟ್ ಇರುತ್ತೆ ಅದನ ಹಡ್ತಲ್ಲಿ ರಾತ್ರಿ ಹೊತ್ತಲ್ಲಿ ಹೊರಗಡೆ ಹೋದಾಗಲ್ಲ ಇರುಲಿ ತಿನ್ನಕ ಆಗಲ್ಲ ಮಾಯ ಎೆಲ್ಲ ಸ್ಮೆಲ್ ಬರುತ್ತೆ ಹ್ಮ ರಾತ್ರಿ ಹೊತ್ತಲ್ಲ ಹೆಂಗನ್ ಮಾಡ್ಬೇಕು ಹ ಪ್ರತಿ ದಿನ ನೀವು ಹಡ್ ಮಲ್ಲಿ ಈರುಳ್ಳಿ ಮೊಸರನಾನೇ ಆಗ್ಲಿ ಎಲ್ಲ ಚಪಾತಿ ಜೊತೆಲ್ಲ ಅ ಈರುಳ್ಳಿ ಒಂದು ಅರ್ಧ ಎಳ್ಳಿನ ಪ್ರತಿ ದಿನ ರಾತ್ರಿ ಹೊತ್ತ ತಿನ್ಕೊಂದ್ರೆ ಎಷ್ಟೋ ಬಾರಿ ಒಳಿರೋ ಕೊಲೆಸ್ಟ್ರಾಲ್ ನ ಕರಕ್ಸುತ್ತೆ ಅಲ್್ರ ಅಷ್ಟ ಕರಕ್ ಸೆ ಬೆಳಗ್ಗೆ ಹೊತ್ತಲ್ಲಿ ನೀವು ಬರೇ ಏನಿಲ್ಲ ರಾತ್ ತಲ್ಲ್ ಅರ್ಧ ಕೆಮಚದಷ್ಟು ೊಜ್ಜೀಗನನ್ ನೆನ ಹಕ್ಬಿಟ್ಟಿನಿ ನೀರ್ ಬಿಟ್ಬಿಡ್ರೆ ಬೆಳಿಗ್ಗೆ ಬರೇ ನೀರ್ ಕುಿಯ ಬದಲು ಅವರು ಉಪ್ಪುಾಯ್ ಮೂರು ತಿಂಳ ಕುಡ್ರ ಮೂರು ತಿಂಗಳು ಕುಡಿದೆ ಆಟೋಮೆ ಟ್ಟಿಗಾಗಿ ಬಾಡಿಯೊಳಗಿರೋ ಕೊಲೆಸ್ಟ್ರಾಲ್ ಕರೆಕ್ಟ್ ಆ ಬರುತ್ತೆ ಅಂದ ಏನು ಅಂದ್ರೆ ಜಾಸ್ತಿ ಪನ್ನೀರು ಈ ಮಶ್ರೂಮು ಆಯಿಲ್ ಐಟಮು ಗೋಬಿ ಇಂಥವನ್ನೆಲ್ಲ ತಿನ್ನನ್ನ ಬಿಟ್ಬಿಟ್ರೆ ಆಟೋಮೆಟಿಕ್ಲ್ಲಿ ಹ್ಮ ಅದು ಕೆಲವರು ಬಾಡಿ ಮೇಲೂ ಡಿಪೆಂಡ್ ಆಗುತ್ತೆ ಹ್ಮ್ ಮತ್ತೆ ಮೇಡಮ್
ಹೇಳ್ಬೇಕು ನೂ
ಹ್ಮ
ಬುಕ್ಸ್ ಎಲ್ಲಾ ಬೈಂಡ್ ಹಾಕ್ತದ್ರಾ
ಇಲ್ಲ ಮೇಡಮ್ ಬಯ್ಣೆ ನಡಕ ಇಲ್ಲ ಇನ್ನುೂ ಇಲ್ಲ ಇನ್ನೆ ಎಡ ದಿವಸ ಇದೆ ಸೋಮವಾರದಿಂದ ಅವ ಸ್ಕೂ ಸ್ಟಾರ್ಟ ಬೈಂಡಿಂಗ್ ಆಕ್ಬೇಕು ಅಂತ ಅವರ ಬಜಜಿದ್ದು ಕೆಲ್ಸ ಅದೆಲ್ಲ ಮಾಡ್ಕೊಡ್ತ ಹ ಹ ಯಾರ ಒ್ರ ಒಬ್ರು ಎಲ್ ಸಿಗಿದ್ರೆ ಬೆ ನೀ ಹಾಕದಕ್ಕೆ ಹಾಕ ಪಡ್ ಹ ಹ
ಹ್ಮ್ ನಿಮ್ ಮನೇೆಯಲ್ಲಿ ಇರ್ತಾರಲ್ಲ ಮ ವಸ್ ಕುಡಿ ಕುತ್ಕೊಂಡು ಮಗಳು ನೀವು ಎಲ್ಲಾ ಏನ ಒಂದ್ ದಿನದಲ್ಲಿ ರೆಡಿ ಆಕ್ಕಡ್ಬಹದು ಅಂದ ನಿಮ್ದು ಲಾಂಗ್ ಬುಕ್ಾ ಇಲ್ಲ ಶಾರ್ಟ್ ಬುಕ್ ಕೊಟ್ಟಿದಾರ
ಮುಖ್ಯ
ಹ್ಮ್
ಅಂತ
ಹ್ಮ ಅದೇ ಏಷ್ಟ್ ಚಾನಲ್ ಇಂದ ಎಲ್ಲ ಲಾಂಗ್ ಬುಕ್ ಅಂತ
ಇಲ್ಲ ಇವರು ಓದ ವರ್ಷ ತಿಂದಾನೇ ಹಂಗ್ಬೇಕು ಕು ಸಿಕ್ಸ್ಂಡ ಆರನೇ ಕ್ಲಾಸ್ ನೆ ಲಲ್ಾಂಗ್ ಬುಕ್ ಕೊಟ್ಟ್ರ ಏನೇ ಕ್ಲಾಸ್ ಎಲ್ಲ ಅವ್ರ ಎಲ್ಲಾ ಸ್ಕೂಲ್ಲ್ಲೇ ರ್ಷಿ ಒಂದು ಕೊಟ್ಟ ಕೊಡ್ತಾರ ಇವಾಗ ಏನು ಅವೆಲ್ಲ ಜ್ಯಾಮೆಟ್ರಿ ಎ ಪ್ರ ಒಂದು ಸಾಕೆ ಹ ಎಲ್ಲ ಕೊಟ್ಟಿ ಒಂದನ್ನು ಕೊಟ್ಟ ಕೊಡ್ತಾರೆ ನ
ಹ್ಮ ಅದೇ ನಮ್ದ ಇನ್ನು ಏನು ಮುಖ ಸಾವಿರ ಹಂಗ ಕೊಡಲ್ ಕೊಡ್ತಾರಲ್ಲ ಲೇಟ ಆಾಗಿಿ ಕೊಡೋದು ಆಮೇಲೆ ಯಾರಾದ್ರೂ ದಧಾನಿಗಳು ಇರ್ತಾರಲ್ಲ ಅವ್ರು ಕೊಡ್ತಾರೆ ಬುಕ್ಸ್ ಗೌರ್ಮೆಂಟ್ ಸ್ಕೂಲ್ ಗೆ
ಹಾ ಹಾ ಹಾ ಹಾ
ಕೊಡ್ತಾರಲ್ಲ ಎಷ್ಟು ಕೊಡ್ತಾರೆ ಅಂತೇಳಿ ನೋಡ್ಕೊಂಡು ಅದ್ರ ಮೇಲೆ ಅವರು ಬುಕ್ಸ್ ಬರ್ಕೊಡ್ತಾರೆ ಏನ್ ತಿಂತದಕ್ಕೆ ಇಷ್ಟ ಬೇಕು ಅಂತ ಅವಾಗ ನಾವ್ ತಗೊಂಬರ್ಬೇಕು ಅಲ್ಲಿವರೆಗೂ ತರಂಗಿಲ್ಲ
ಹ್ಮ್ ಹ್ಮ್್ಮ
ಈಗ ಹೋಗಿದ ತಕ್ಷಣ ಸ್ಕೂಲ್ ಬುಕ್ ಕೊಡ್ತಾರೆ ಓದವು ನೋಟ್ ಬುಕ್ ಎಲ್ಲ ಯಾರಾದ್ರು ದಧಾನಿಗಳು ಕೊಡ್ತಾರಲ್ವಾ ಅದು ಕೊಡ್ತಾದ್ಮೇಲೆ ಅವ್ರು ಎಷ್ಟು ಕೊಡ್ತಾರೆ ಎಷ್ಟು ಸೇರ್ತವೆ ಮುಂದರಾಜ್ ಅವ್ರ ಟ್ರಸ್ಟ್ ಇಂದ ಒಂದ್ ನಾಲ್ಕು ನಾಲ್ಕು ಬುಕ್ ಕೊಡ್ತಾರೆ ಲಾಂಗ್ ಬುಕ್ು ಏಳನೇ ಕ್ಲಾಸ್ ಮೇಲೆ ನಾ ಲಾಂಗ್ ಬುಕ್ ಕೊಡ್ತಾರೆ ಅದೊಳಗಡೆ ಶರ್ ಬಕ್ ಕೊಡ್ತಾರೆ ಒಟ್ಟು ಅ ಲಾಂಗು ನಾಲ್ಕು ಕೊಡ್ತ ಇವು ನಾಲ್ಕು ಕೊಡ್ತಾರೆ ಆಮೇಲೆ ಪೈಂಟ ಇಂಟರ್ ನ್ಯಾಷನಲ್ ಕಡೆಯಿಂದ ಅವ್ರು ನಾಲ್ಕಕ್ ಬುಕ್ ಕೊಡ್ತಾರೆ ಅವ್ರ ಟ್ರಸ್ಟ್ ಕಡೆಯಿಂದ ಅಲ್ಲಿಗೆ ಆಾಗ್ತವೆ ಅದಾದ್ಮೇಲೆ ಇನ್ನು ಯಾರನ್ನ ಕೊಟ್ರೆ ಅದನ್ ಬಿಟ್ಟು ಇನ್ನ ಎಷ್ಟು ತಗೊ್ ಬರ್ಬೇಕು ಅಂತ ಹೇಳಿ ಅವಾಗ ಬರ್ು ಕೊಡ್ತಾರೆ ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ಹೇಳ ಸುಮ್ನೆ ಇರ ಬೇರಿ ಬರ್ಕೊಡಲ್ಲ ನನ್ ಶೂ ಎಲ್ಲ ತಂದಿದ್ದೀವಿ ರೆಡಿ ಐತೆ ಇನ್ನ ಅಾದ ಯೂನಿಫಾರ್ಮ್ ಅವರೇ ಕೊಡ್ತಾರೆ ಅವ್ರು ಕೊಟ್ಟಿದ್ದಾಗಲೇ ಹ ಹೊಲಿಸ್ಬೇಕು
ಹ್ಮ ಇವಿಗೆ ವರ್ಷಕ್ಕೆ ಬೇಕ ಅಷ್ಟನ್ನ ಪ್ರತಿಯೊಂದನ್ನು ಸ್ಕೂಲ್ನವರೇ ಕೊಟ್ಕಡ್ತಾರೆ ಹೌದ ಅದ್ರಂಗಾಗಿ ಹ್ಮಲ್ಲ ಇನ್ನು ವರ್ಷದ ಯೋಚನೆ ಮಾಡಂಗಿಲ್ಲ ಅಂತ ಏನಾದ್್ರೂ ಮಧ್ಯದಲ್ಲಿ ಹೇಳಿದ್ರೆ ಇವರು ಖಾಲಿ ಮಾಡಿದ್ರೆ ಬೀಕಗೆ ಲ್ಲ ಈಗ ದೇವಲ್ಲ ಅರಾವೇ ಎಲ್ಲ ಹಾಕೇ ತಿತರ ಸ್ಕೂಲ ಹೆ ಎಲ್ಲ ಹೌ ಹಂಗಾಗಿ ಅವ್ರ ಮುಂದೆ ಸ್ಕೂಲ್ಿಂದೇ ಬುಕ್ಸ್ನ ಬಳಸ್ಬೇಕು ಹೊರತು ಬೇರೆ ಬಳಸ ಹಂಗಿರಲ್ಲ
ಹ್ಮ್ ಹ್ಮ್
ಹ್ಮ್ ಈಗೆಲ್ಲ ಸ್ಕೂಲ್ಗಳಗೆಲ್ಲಾ ಮಾಡಿ ಕಷ್ಟ ವಿದ್ಯಾಭ್ಯಾಸ ಮಾಡ್ಸೋದು ಮಕ್ಳಿಗೆ ಅವ್ರು ಹೇಳಿದ್ನೆಲ್ಲ ಓದ್ಸೋದು ಅನ್ನ ಹ ತುಂಬಾ ಕಷ್ಟ ಆಯ್ತ್ ಹ್ಮ
ಅದಕ್ಕೆ ಎಲ್ಲಾರು ಎರಡೆರಡು ಮಕ್ಕಳ ಬಿಟ್ಬಟ್ಟು ಎಜ್ು ವೇಶನ್ ಎದ್ರಕೊಂಡು ಒಂದ ಮಕ್ಕಳ ಚಾಯ್ಸ್ ಮಾಡಿ ಎಂತ ಅಯ್ಯೋ ಓದ್ಸಕ್ ಆಗಲ್ಲ ಓದ್ಸಕ್ ಕ್ಕಗಲ್ಲ ಓಸಕ್ಕಾಗಗಲ್ಲ ಅಂತ
ಹ್ಮ್ ಅಲ್ಲ ಈ ಮುಂದೇನ ಕೆಂಗ ನೆಗಡಿ ಅಂತಂದ್ರ ಆಸ್ಪತ್ರೆಗ್ ಹೋಗ ಬಂದ್ರೆ ಇಡ್ಬೇಕು ಹಂಗ ಸುಮ್ನೆ ಹಾಕ್ ಬಂದ್ರೆ ಹೋಗ ಬರ್ತೀವಿ ಅಂದ್ರೆ ಅದಕ್ಕೆ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ
ಡಿಸಕೌಂಟ್ ಇರ್ಬೇಕು ಮೆಡಿಸಿನ್
ಹ ಅವ್ರ ಅಂತಾನೆ ಕೊಡ್ಬೇಕು ಇದು
ಅವಾಗ ಎಲ್ಲಾ ಫೀಸ್ಗಳಗ ಆದ್ರೂ ಕಡಿಮೆ ಇದ್ವೋ ನೂರು ಇನ್ನೂರು ತಣೋ ರೀ ಈ ಎಲ್ಲ ಮುನ್ನೂರ ಮೇಲೆ ಕನ್ಸಲ್ಟೇಷನ್ ಫೀಸ್ ಗಳು
ಹಾ ಈಗ ಯಾವ್ದು ಇಲ್ಲ ಅಂತಂದುಿ ಒಂದು ಆರೋಗ್ಯವ ಭಾಗ್ಯ ಅಂತ ಮ ಒಂದು ಆರೋಗ್ಯ ನೋಡ್ಕೊಂಬ ಮಕ್ಕಳು ಎಜುಕೇಶನ್ನು ಹಕು ಅಂತ ಮಳೆ ಏನಾದ್ರು ಬಂತ ನಿಮ್ ಕಡೆ
ನಮ್ ಕಡೆ ಅದೆ ಟೀ ಕುಡಿತಾ ಇದ್ವಿ
ಹ್ಮ್
ಅದಕ್ಕೆ ಬರೀ ಟೀ ಕುಡಿಯಕ ಅಂತ ಹೋದ್ವಿ ನೋಡಿದ್ರೆ ಜೋರ್ ಮಳೆ ಬಂತು
ಹ್ಮ್ ಹ್ಮ್ ಹ್ಮ್
ಹಕಳಕ ಆಗಲ್ವಲ್ಲ ಹೋಟ್ಲಲ್ಲಿ ಅಂತೇಳಿ ಎಲ್ಲಾರೂ ಒಂದೊಂದು ಸ್ನ್ಯಾಕ್ಸ್ ತಿಂದು
ಹಾ
ಬಂದ್ವಿ ಎಷ್ಟಲ್ ಬಿಟ್ಟಿತ್ತು ಒಂದ್ ಹದ್ನೈದು ಇಪ್ಪತ್ತು ನಿಮಿಷ ಬಂತು ಕಡೆ ದ ಸರಿಲ್ಲ ಆಮಲೆ ಸದಾ ಮನೆಗೆ ಬಂದ
ಹ್ಮ್ ಚೆನ್ನಾಗ್ ಮಳೆದ್ದ ಹ್ಮ
ಹ್ಮ್ ಅಂದ್ರೆ ಜೋರ್ ಬಂದಿದೆ ಜೋರ್ ಬಂದಿದೆ ಮಳೆ ನೇನ್ ಮಹೇಶ್ವರ ಮನ್ ಜಾತ್ ಟೈಮ್ ಅಲ್ಲಿ ಏನೇ ಆದ್ರು ಆದ್ರೆ ಇದು ಕಡಿಮೆ ಮೇಣಮ್ ಸರಿ ಬಂದಿರೋದು ವರ್ಷ ವರ್ಷ ವರ್ಷ ತುಂಬಾ ಚೆನ್ನಾಗ್ ಮಳೆ ಬರುತ್ತೆ ಈಗೊಂದ ನಾಲ್ಕು ವರ್ಷದಿಂದೆ ನಾನು ಮಗಳ ಇಬ್ಬರು ಹೋಗಿದ್ರಿ ಕಂಟಿನ್ಯೂಸ್ ಆ ನಾಲ್ಕ ಬರ್ ಜೋರ್ ಮಳೆ
ಹಾ ನಂಗಗೆ ಬೇ ಯ ಆದ ಕಾ ಬತೆ
ಓಕೆ ಓಕೆ ಹೌಕ